ಹಲೋ.
ಹೆೇಗಿದ್ದೀರಾ.
ಹಾ ನಾನ್ ಆರಾಮ ಇದೀನಿ ನೀವ್ ಹೆಂಗಿದ್ದೀರಾ. ಹ್ಮ ನಿಮ್ಮ ವಾಯ್ಸ್ ತುಂಬಾ ಒಂತರಾ. ಬ್ಲರಕ್ಕ ಕೇಳಿಸ್ತಿದೆ ತುಂಬ ಲೌಡಲ್ಲಿ ಕೇಳಿಸ್ತಿದೆ.
ಹೌದಾ.
ನನಗೆ ತುಂಬಾ ಲೌಡಾಗಿ ಕೇಳಿಸತ್ತಿದೆ ನಿಮ್ಮ ವಾಯ್ಸು ಏಕ್ ಹೊಡಿತಿದೆ.
ಓ ರೂಮಲ್ಲಿ ಇದೀನೆಲ್ಲ ಅದಕ್ಕೆ ಅನಿಸುತ್ತೆ.
ಊಟ ಮಾಡಿದರಾ.
ಇಲ್ಲಾ ಮಾಡಬೇಕು ನಿಮ್ಮದು.
ನಂದು ಇನ್ನ ಇಲ್ಲ ಮಾಡಬೇಕು.
ಹ್ಮ್ ಏನ್ ಇಲ್ಲ ಹಂಗೆ ಸುಮ್ನೆ ಕೂತಿದ್ದೆ.
ಹ ತಮಗ ಸ್ವಲ್ಪ ಹುಷಾರ ಇರ್ಲಿಲ್ಲ ಅಲ್ವಾ. ಹ ಈವಾಗ ಜಾಬ್ ಮುಗಿಸಿಕೊಂಡು ಬಂದರು. ಹಾ ಅದನ್ನೇ ಮಾತಾಡತ್ತಿದ್ದ ನಾನು ಅಂದು.
ಹೌದಾ. ಕೆಲಸಾ ಆಯ್ತ ಮತ್ತೆ ಏನ್ ಸಮಾಚಾರ.
ನಾನು ಏನಿಲ್ಲ ಹಾಗೆ ಕುತ್ತಿದ್ದೆ ನನ್ನ ಮಗಳನ್ನ ಆಟ ಆಡಿಸಕೊಂಡು.
ಒಳ್ಳೇ ಒಂದ್ ಕೆಲಸಾ ಅನ್ಸುತ್ತೆ ಇವಾಗ ನಿಮ್ಗೆ.
ಹೌದು. ಇಲ್ಲೇ ಏನ್ ಇನ್ನೊಂದು ಸ್ವಲ್ಪ ದಿನ ಇರ್ತೀನಿ ಆಮೇಲೆ ಹೋಗಬೇಕಲ್ಲ ಡ್ಯೂಟಿಗೆ. ಸೊ ಹಂಗ ಆಗಿ ಇರೋ ಅಷ್ಟ ದಿನಾ ನನ್ನ ಮಗಳಿಗೆ ಟೈಮ್ ಕೊಟ್ಟಕಮ ಬೇಕಲ್ವಾ.
ಹೌದು.
ನೆಕ್ಸ್ಟು ಕೆಲಸ ಅಂತ ಹೋಗಬಿಟ್ರೆ ನಾನ್ ಮಾರ್ನಿಂಗ್ ಹೋದ್ರೆ ಬರೋ ತನಕ್ಕನೇ ಸಂಜೆ ಆಗ ಪ್ರತೆೆ ಪಪ್ಪ ನನ್ನ ಮಗಳು ಹಂಗೆ ಇರಬೇಕು.
ಹೌದ ಅಂದರ್. ತಾಯ ತಾಯಿ ಇರಲ್ಲ ಅಸ್ಟೇ. ಬೆಳ್ಳಿಗೆ ಅವರ ತಾಯಿ ಮುಖ ನೋಡಿದರೇ ಸಂಜೆನೇ ನೋಡು ಬೇಕು ಹ್ಮ್.
ಹಾ ಅವಳು ಚೆನ್ನಾಗಿದ್ದಾಳೆ ಆರಾಮಾಗಿದ್ದಾಳೆ
ಹ್ಮ್
ಹ್ಮ
ಮತ್ತೆ ಯಾವ್ ಡಾಕ್ಟರ್ ಚೆನ್ನಾಗಿದಿದ್ದಾರೆ
ಹ ಕಳ್ಸಿದೆ
ಒಂದೇರ ಸಂದ ನಿಮಷ ಎಂದ ಇವಾಗ
ಇ ಹಾಂ ಈಗ ಪರವಾಗಿಲ್ಲ
ಹ್ಮ್ ಹಾ
ಹೋಗರ
ಮತ್ತೆ ಅದೇ ಡಾಕ್ಟರು ಯಾವ್ ಚೆನ್ನಾಗ್ ನೋಡ್ತಾರೆ ಅಂತ
ಎಏನಕ್ಕೆ
ನಾನ್ ತಮ್ಮ ತೋರ್ಸಕ್ಕೆ
ಅಲ್ಲ ಏನ್ ರಿಲೇಟೆಡ್ ಯಾರ್ ಚೆನ್ನಾಗಿ ನೋಡ್ತಾರೆ ಏನು
ಹ ಕಿಡ್ನಿ ಕಿಡ್ನಿ ರಿಲೇಟೆಡ್
ಹಗೆಲ್ಲಕ ನನಗೂ ಅಷ್ಟೇ ಗೊತ್ತಿಲ್ಲ ಬಟ್ ನನ್ನ ಫ್ರೆಂಡ್ ಯಾರು ಹೇಳ್ತಿದ್ರು ಮೈಸೂರಲ್ಲಿ ಚೆನ್ನಾಗಿ ನೋಡ್ತಾರೆ ಅಂತ ಹೇಳ್ಬಿಟ್ಟು
ಹ್ಮ್ ಹೌದಾ ಅದೇ ಕಿಡ್ನಿ ರಿಲೇಟೆಡ್ ಸ್ವಲ್ಪ ಒಂದ್ಖುಷಾರ ಇಲ್ಲ
ಹಾ ಯಾರು ನನ್ನ ಫ್ರೆಂಡ್ ಫ್ರೆಂಡಗೇನು ನೈಕ್ ಏನು ಕಿಡ್ನಿ ಫೈಲ್ಗ ಏನೋ ಆಗಿತ್ತಂತೆ
ಹಾ ಹಾ ಹಾ
ಅವರು ಮೈಸೂರಲ್ಲಿ ನಿಮ್ಗೆ ಸಿಗಮಾ ಹಾಸ್ಪಿಟಲ್ ಅಂತ ಅನಿಸುತ್ತೆ ಕೇಳಿದ್ದೀರಾ ಸಿಗ್ಹಾಸ್ಪೆಟಲ್ ಹ ಹ್ ಚ ಮಾಡತಂತ ಹ್ಮ
ನೋಡೋಣವನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ಬೇಕು
ಹೌದಾ ಏನು ನಿಮ್ಮ ಬ್ರದರ್ಸ
ಕಿಡ್ನಿ ಇನ್ಫೆಕ್ಷನ್ ಆಗ್ಬಿಟ್ಟಿದೆ
ಓ ಇನ್ಫೆಕ್ಷನ್ ಆಗಿದ ಅಲ್ಲ ಏನದು
ಅದೇ ಕಿಡ್ನಿ ಇನ್ಫೆಕ್ಷನ್ ಆಗಿ ಎರಡು ಹೊರ್ಡಿದೆ
ಓಕೆ ಓಕೆ ಯನಡ ಆಟ್ ಹೋಗಯ
ಹ್ಮ
ಹಾ ಹೇಂಗೆ ಎರಡು ಆಗಕ್ ಸಾಧ್ಯ ಅಂದ್ರೆ ಅವ ಎ್ದಿರ್ಲಿಲ್ಲ ಅ ಚಿಕ್ಕ ಚಿಕ್ಕ ಪ್ರಯಾಣ ಹಾಂ ಬಟ್ ನೋಡ್ಕೊಬೇಕಲ್ವ ಇರೋದೊಂದಾದ್ರ
ಅಂದ್ರೆ ಗೊತ್ತಾಗಿಲ್ಲಲ್ಲ ಅವನ್ಗೆ
ಹಾ
ಹ ಅದಕ್ಕೋಸ್ಕರ
ಏನು ಗೊತ್ತಾಗಿಲ್ಲ ಅಂತಂದರೆ ಅರ್ಥ ಆಗ್ಲಿಲ್ಲ ನನಗೆ ಅಂದರೆ ರೆಗ್ಯುಲರ್ ಚೆಕಪ್ ಆ ಥರ ಏನನು ಹೋಗ್ತಾ ಇರಲಿಲ್ಲವ ಅವರು
ಇಲ್ಲ ಇಲ್ಲ ಅವ ಸಿಮ್ಸೇ ಗೊತ್ತಾಗಿಲ್ಲ
ಆ ಹಾ ಬಟ್ ಅದು ಸಿಂಮ್ಸ್ ಎಲ್ಲ ಗೊತ್ತಾಗುತ್ತೆನ್ಸಲ ಆ ಸಿಂಮ್ಸ್ ಎಲ್ಲ ಗೊತ್ತಾಗುತ್ತೆ ಅಂತರ
ಅದ್ನ್ ಪಿ ನೀ ಏನು
ಹ್ಮ್ ಹ್ಮ್ ಹ್ಮ್ ಮತ್ತೆ ಇವಾಗ ಏನ್ ಮಾಡ್ತಿದರು ನಿಬ್ರದರು
ನೋಣ ಅದೇ ಡಾಕ್ಟರ್ ಸಿ
ಹ್ಮ್
ಹೋಗ್ಬಿಟ್ಟು ಅವ್ರು ಏನ್ ಹೇಳ್ತಾರೆ ಅದ್ರ ಮೇ ಡಿಪೆಂಡ್ ಆ ಮತ್ತು ಆಲ್ಮೋಸ್ಟ್ ಸುಮಾರು ಜನ ಸಜೆಸ್ಟ್ ಮಾಡಿದಿದ್ದಾರೆ
ನೋಣ ಇವ್ರ ಏನ್ ಹೇಳ್ತಾರ ಅಲ್ಲ ಊಟು ಅವ್ರ ಹತ್ರ ಒಂದ್ ಸಜಷನ್ಂತಗೋಣ ಈಗ ಅದೇ ಫೈನಲ್ ಎರಡ್್ಮ ಮೂರ್ ಹಾಸ್ಪಿಟ್ಲ ತೋಸ್ತು ಅವ್ರ ಏನಪ್ಪಾ ಅಂದ್ರೆ ಡಯಾಲಿಸ್ ಟ್ಯಾಬ್ಲೆಟ್ ಅಂತ ಹೇಳಿದ್ರು ಅಲ್ಲಿ ಯಾಕು ನಮ್ಗೆ ಅಸ್ಟ್ ಅಡ್ಜಸ್ಟ್ ಆಡ್ಲಿಲ್ಲ ಅದಕ್ಕೀಗ ನೆಕ್ಸ್ಟ್ ಅಲ್ಲಿಗೆ ಹೋಗೋಣ ಅಂತ ಅದಕ್ಕೆ ನಿಮ್ದೊಂದ್ಸತಿ ಕೇಳಿದೆ ಹಾಗ ನಿಮ್ ಫ್ರೆಂಡ್ ಒಬ್ರಗ ಆಗಿತ್ತು ಅಂತ ಹೇಳಿದ್ರಲ್ಲಾ ಹಲೋ ಹಲೋ